ಹಲೋ
ಹಲೋ
ಹ್ಮ ಏನ್.
ಕಾಲೇಜ್ ಮುಗಿದಿಲ್ಲ ನೋಡಪ್ಪ ಇನಾ.
. ಇಲ್ಲ ಇನ್ನುೂ ಮುಗಿದಿಲ್ಲ ಹೌದಾ ಇವಾಗೇನ್ ಬ್ರೇಕ್ ಬಿಡ್ತೇ ಏನ್ರೀ ಏನಾರೀ.
ಸ್ವಲ್ ಬ್ರೇಕ್ ಕೊಡ್ತಾರ ಡ ಸೆಕ್ಷನ್ ಅಲ್ಲ ಅದಲ್ಲ ನಡ ಒ ತಲ್ಲ ಬ್ರಕ್. ಕೊಟ್ಟ ಹೆಂಗಂದ್ರ ಈಗ ಮುಂಜಲಿ ಹತ್ತಕ್ ಚಲೋತ್ತದ. ಹತರಲಿಂದದ ಹನ್ನೊಂದು ಒಂದ ಪಿರಡ ಹನ್ನೊಂದಲಿಂದದ ಒಂದರ. ಹತ್ತರತನ ಒಂ ಪ್ರಿಡ ಹಿಂಗ ಮಧ್ಯಾಹ್ ಎರಡ ಪ್ರಿಡ ಆಗಿಬಿಡ್ತ ಒಂದು ಗ್ಯಾಪ್ ಇಲ್ಲ ಒಂದು ಬ್ರೇ ಕೊಡ್ತಾರ ಹತ್ತು ನಿಮಿಷದ.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
ನಿಮಗ ಏನು ಮುಂಚೆೆಗೆ . ಬರ್ತಾರ ಏನ್ರರಿ.
ಹ್ಮ್ ಬೆ ಕೆಳವರ ಇ ಮುಂಜೆತ್ತ ಜಲ್ದಿನೆ ತರುತ್ತೀವಿ. ಯಾಕಂದ್ರೆ ಅದ್ರ ಫಾರ್ಮ ಅಲ್ಲಿ ಇನ್ನೋ್ ಇರ್ತ್ತಲ್ಲ ಮತ್ತೆ ಸ್ಮೆಲ್ ಕಣ್ಣಿಗೆಣ್ಣೂ ಉರಿತ್ಯಾವ. ಒಬ್ಬೊಬ್ಬರಿಗೆ ಆಗಿ ಬರ್ಲಾ ಜದಿ ಎತ್ತರ ಅದ್ ಜರ. ಹಾರಿ ಇರ್ತದ ಆಮೇಲೆ ಕ ಡಿಸೆಟ್ ಮಾಡಕ್ ಚಲೋ ಆಗ್ತದ. ಹ ಬರ್ತತದ ಮತ ಕಣ್ಣೂರಿ ಬಾಳ ಉರಿಯುತ್ತವೂ ಡೈಸಸ್. ನ ಕೆಳವರೆಸಲ ಅದಕ್ಕೆ ಫ್ಯಾನ್ ಇಲ್ಲ ಏನಿಲ್ಲ ಒಂದ್ ಫೆಸಿಲಿಟಿ ಇರಬೇಕು. ಯಾಕಂದ್ರೆ ಎಸಿ ಗಿಸಿ ಇದ್ರೆ ಏನ್ ಅನ್ಸಲ್ಲ ಈಗ ಒಂದು ಫೆಸಿಲಿಟಿ ಇದ್ರೆ ಏನ್ ಅನ್ಸ. ಅದ ಎಸಿ ಇರ್ಬೇಕಕ್ ಅದ ತಣ್ಣಗ ಮತ್ತೆಲ್ಲ ತೆೆಗೆ ಗಿಗಕ ಎಲ್ಲ.
ಆ ಫಾರ್ಮಲೆ ನ್ ಏನ ಇದು ಒ ಹಂಗೆ ಓಪನ್ ಬಿಟ್ರೆ ಅದ ಇದಾಗತ್ ಅಂತಾರಲ್ಲ ಹೌದ.
ಹಾವಿ ಆಗ್ತದ ಯಾವ ಪ್ರ್ರೇಟ್ ಆಗ್ತದೆ ಫಾರ್ಮಲ್ಲಿಲ್ಲಿ.
ಹಾ ಅದ ಹಂಗೆ ಬಿಡಂಗಿಲ್ಲ ನಾ ಹಂಗೆ ಬಿಟ್ರ ಹಾವಿಯಾಗಿ ಹೋಗಿ ಬಿಡುತೈತಿ.
ಹ್ಮ್ ಉಪರೇಟ್ ಆಗಿಬಿಡ್ತದೆ ಫಾರ್ಮರ್ ಅದನ್ನ. ಎಷ್ಟೋ ಕೊಟ್ಟತಾರ ತರಸ್ತರ ಅದಕ್ಕಂತ ತುಟ್ಟಿ ಬಿಳುತ್ತ ತಂದು ಎಲ್ಲ ಒಂದು ಕೇಲ್ ಮಾಡಿದಂಗ ಮಾಡ್ಯಾರ.
ಹಾ ರೀ.
ಕೀಲ್ದಾಗ್ ಬಿಟ್ಟಿರ್ತಾರೆ ದಡ್ಡ ಬಾಡಿಫಾರ್ಮಲ್ ಮಿಕ್ಸ್ ಮಾಡಿರ್ತ ಮೊದಲೆ ಫ್ಮಲೆೇ. ಅದು ಏನ ಸ್ಟೋರ್ ಮಾಡಕ್ಷ್ಟು ಪರ್ಸೆಂಟ್ ಅದು ಪಾರ್ಮಲ್ ಇಷ್ಟು ಪರ್ಸೆಂಟ್ ಕೆಮಿಕಲ್ಸ್ ಒಂದಂದು ನಾಕೈದ. ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರ.
ಎಲ್ಲಾ ಹಾಕಿರ್ತಾರಾ. ತರೆ ಅದೇ ಬಾಡ ಕೊಳಿಬಾರುದ ಆರ್ಗನ್ಸಿ ಇದಬಾರದ.
ಹ್ಮ್ ಇಲ್ಕಂದ್ರೆ ಅದ ಎಲ್ಲ ಇದಾಗಿಗ್ಬ ಬಿಡತ ಆಲ್ಮೋಸ್ಟ್. ಕಿನ್ ಇದ ಹಾಕೊಂಡ್ ಬಿುಡ ಈಗಾದದ್ರ ಸ್ವಲ್ ಸ್ವಲ್ಪ. ಅಂದ್ರನ್ ಜರ ಇತಾಗ ಫಾರ್ ಹ್ಮ್ ಇನ್ ಜರ ಆಗದೆೇ ಮತ್ತೆ ಈಗ. ಪೂರ ಈಗ ಅರ್ಧ ನೋಡ ಪೆಟ್ರೋಲ್ ಡೀಸಲ್ ಕಂಪ್ಲಟ್ ಆಯಿತು ಎಕ್ಸೆಲ್ ಕಂಪ್ಲೀಟ್ ಆಯಿತು.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
ಮೇಜರ್ ಮೈನರ್ ಅದು ಎಲ್ಲ ಕಂಪ್ಲೀಟ್ ಅದು ಈಗ. ಇವತ್ತು ಅದು ಎಲ್ಲ ರೀಟಲ್ನರು ಅಲ್ನಾರನಾರು ಅವೆಲ್ಲ ಫೈಂಡ್ ಮಾಡಿದ್ವಿ ಐದನಾರಸು. . ಏನ ಅಂದ್ರ ಸ್ವಲ್ಪ ಸ್ವಲ್ ವ್ಟಟ್ ಕಂಪ್ಲೀಟ್ ಮಾಡಿಕೆ ಅಂದೆ ಮುಗದ ಐತ.
ಹೇಳ್ತಾರ ಅಷ್ಟೇ ನೀವೇ ನಿಮ್ಗೆಗ್ ಮಾಡ್ರಿ ಅಂತ ಬಿಡ್ತಾರ ಅಲ್ರಿ ಅವನ್ನಲ್ಲ.
ಏ ನಮಗ ಫಸ್ಟ್ ಹತರ ಇಲ್ಲಿಿದ್ದ ಕಟ್ ಮಾಡಲ್ಲ ತೆಗಿ ಹಿಂಗ್ ತೆಗಿ ಅಂತೇಳಿ.
ಹಾ ರೀ.
ಅವೆಲ್ಲಾ ಸ ಏನ್ ಮಾಡ್ತೀವಿ ನಾವ ಎಲ್ಲಾ ನರ ಕಾಣ ಆಮೇಲೆ ನಾವವು ನರ ಫೈನ್ ಮಾಡ್ತೀವಿ.
ನ್ ಮಾಡಲ್ಲ ಸುಮ್ನೆ ಹಳ್ತ ಅಷ್ಟ ಇದ್ ಮಾಡ್ರಿ ಅನ್ನ ನೀವು ಮಾಡ.
ಹಾ ಬರ ದೂರ್ನಿಂದ ಹೇಳ್ತಾರ ಅವ್ರು ಮಾಡದಲ್ಲ ಅವ್ರ ಹ್ಮ್ ನಾವವು. ಕಲರ್ತ್ತವಲ್ಲ ಅವ್ರಗ ನೀ ಎಷ್ಟು ಡೆಡ್ ಬಾಡಿ ಮಾಡ್ರ ನ ಅವ್ರು.
ಹಾ ಆಲ್ರೆಡಿ ಅವ್ರ. ಪ್ರಾಕ್ಟೀಸ್ ಇರುತ್ರಿ ಅ ಹೌದ ನಿಮ್ ನಿಮ್ ಕಾಲೇಜ್ನಾರ ಮಾಡ್ತಾರೆ ಯಾರ ಮೆಡಿಕಲ್. ಕಾಲೇಜ್ ಎಮ್ ಬಿ ಬಿ.
ಇಲ್ಲ ಇಲ್ಲ ನಂಬಲ್ಲಿ ನಮ್ಮ ಕಾಲೇಜರ್ ಯಾಕಂದ್ರೆ ನೋಡಿ ಹುಡುಗರಿಗೆ ಪೂರ ಪರ್ಫೆಕ್ಟ್ ಅಲ್ಲಾ ಅಂತ ಎಂ ಬಿ ಎಸ್ ದವ್ರ. ಕಸ ಕುಂತರ ಅನಟೋಮೆಂಟ್ ಡಿಪಾರ್ಟ್ಮೆಂಟ್ ಎಚ್ ಡಿ ಹೊರಲಿಂದ ಒಂದ ತಾಸಿನ್ಸಲ ರೊಕಟ್ಟು. ಹ್ಮ್ ಯಾಕಂದ್ರೆ ಎಕ್ಸ್ಪೆಕ್ಟ್ರ ಎಕ್ಸ್ಪರ್ಟ್ ಇರ್ತಾರ ಅವರು. ಕೊಡ್ತಿರ್ಬೇಕ ಒಂದು ಅ ಸೆವೆಂಟಿನ್ ತೌಸಂಡು. ಪರ್ ಮಂತ್.
ಪರ್ ಮಂತ ಆದ್ರೆ ಡಿಸೆಕ್ಷನ್ ಏನು ವೀಕ್ಲಿ ಎಷ್ಟು ಡೇಸ್ ಇರುತ್ತೆ. ಡಿಸೆಪ್ಕ್ಷನ್ ವೀಕ್ಲಿ ಎಷ್ಟ್ ಡೇಸ್ ಇರ್ತ್ರಿ.
ವೀಕ್ಲಿ ತ್ರೀ ಡೇಸ್ ವೀಕ್ಲಿ ತ್ರೀ ಡಸ್ ಫೈ್ ತರ್ಟಿ ಟು ಸಿಕ್ಸ್ ತರ್ಟಿ.
ಅಂದ್ರೆ ಡೈಲಿ ವೀಕ್ಲಿ ತ್ರೀ ಡೇಸ್ ಒನ್ ಅನ್ ಅವರ್ ಮಾಡ್.
ಹ್ಮ್ ಒನ್ ಅನ್ ಅವರ್ ಅಂದ್ರೆ ಬಾಳ ಕಡಿಮೆ ಆತ್ತ ಟೈಮ್ ಸಿಗಲ್ಲ ಸೇರ್ ಬರೋಷ್ಟಿಗೆ ಅರೆೇ ಒಂದ ಫೋರ್ಟಿ ಫೋಿ. ಿ ಮಾಡ್ಸ್ ಅಷ್ಟೇ.
ಹ ಹೌದೇನ್ರಿ ಸರ್ ಬರೋದು ಲೇಟ್ ಆಗುತ್ತೇನ ಬರೋದು.
ಬರದತ್ತ್ತ ಮತ್ತ್ ಅಲ್ಲಿನ್ ಅವ್ರದ ಕಾಲೇಜ ಇರ್ತದೆಲ್ಲ ಮುಗುಸ್ಕೊಂಡ ಬರ್ಬೇಕಲ್ಲ ಸರ್ ಅದಕ್ಕೆ ಅವ್ರು ಬರಷ್ಟ ಈಗ ಲೇಟ್ ಆತಾ.
ಹ ಬಿ ಎನ್ ಎಸ್. ಕಾಲೇಜ್ನಾಗ ಒಂದೇ ಬ ಒಂದೇ ಬಾಡ್ ಇರ್ತತ್ಂತಾರಲ್ಲ ಹೌದೇನ್ರೀ.
ತಿಗನ ಯವಾ.
ಹ ಹೌದ್ರಿ ಸಿಗದ ಜಗ್ಗಿ ಕಷ್ಟರಿ ಅದ ಸಿಗ್ಬೇಕಂದ್ರ ಮೂರ್ ಮೂರ್ ಮಂತ್. ನಾಕ್ ನಾಕ್ ಮಂತ್ ಮುಂಚೆ ಹೇಳಿರ್ತಾರೀ.
ಹ್ಮ್ ಎಷ್ಟೋ ವರ್ಷ ಮುಂಚೇಳಿ ಇರ್ತವ ಪೆಂಡಿಂಗ್ ಬಿಳ್ತಾವ ಅಂತ ಈಗ ಎಂ ಬಿ ಎಸ್ ಕಾಲೇಜ ಆಗ ಎಡ್ಡಾ ಡಂ. ಎಡ್ಡಾಡಿ ಮೂರು ಈ ಗೌರ್ಮೆಂಟ ಕಾಲೆಜ್ ಜಿಮ್ಸ್ ತ ನಮ ದೋಸ್ತಾನ ಅಲ್ಲಿಲ್ಲ ಮೂರ ಅವ ಅಂತ. ಹಂಗೆ ಒಂದ್ ಆರ್ಗನ್ ತೆಗದಿಟ್ಟ ಬಿಟ್ರೆ ಆಲ್ರೆಡಿ ಒಂದ್ ಈಗ್ ನೋಡ್ ಆ್ಯಂಡ್ ಪೂರ ಆರ್ಗನ್ ತೆಗದಿಟ್ಟ. ಅದ್ರದೆ ಫೋಟೋ ಹಾಕಿದ್ದ ಅವ ಜಿಮಸ್.
ಹ ಅಲ್ಲಿ ಎಲ್ಲಾ ಮೆಡಿಕಲ್ ಕಾಲೇಜ್ನ ಫುಲ್ ಎಲ್ಲಾ ಕರೆಕ್ಟ್ ಇರ್ತದೆ. ಎಲ್ಲ ಅಲ್ಲಿ ನಿಮ ನಿಮ್ ಕಾಲೇಜ್ನ ಹಗೆ ನಿಮ್ ಕಾಲೇಜ್ನ ನೀವೇ ತೆಗಿಬ. ಕನಸ್ತತ್ರಿ ಬಾಡಿ ಬಿ ಎಮ್ ಎಸ್ ಅಲ್ಲಿ ಹೆಂಗಲ್ರಿ ಸಲ್ ಅವ್ರಿಗೆ ಅಂತ ಇಟ್ಟಿರ್ತಾರಿ.
ಹ್ಮ ಅದೆಲ್ಲ ಬಾಡಿ ತೆಗದ್ ತಂದ್ ಇಟ್ಟು. ಇಟ್ಟು ಎಸಿದಾಗ ಇಟ್ಟ ಇ ಬಿಡ ಕ ಅಲ್ಲ ಎ ಸಿಿಗೆ ಸೇರ್ತಾವ ಸಿಸ್ಟಮೆಟಕ್ ಬಾಳ ಸಿಸ್ಟಮೆಟಿಕ್. ಇದೇ ನಂಬಲ್ಲಿ ಕೇಲ್ದಾಗ ಬಿಟ್ರ ಇಂಥ ಸ್ಟೋರ್ ಮಾಡಕೆಲ್ಲ ಬೇರೆ ಬೇರೆ. ಅದೇ ಫಾರ್ಮುಲಂದು ಇಲ್ಲಿ ನಂಬಲ್ಲಿ ಎಲ್ಲ ಕೇಲ ಮೊದಲ ಹಳ್ಳಿಗಳಲ್ಲಿ ಇರ್ತದಲ್ಲ. ಅಂತ ಪೂರ ಜರ ಸಿಸ್ಟಮೆಟಿಕ್ ಇನ್ ಕಾಲೇಜ್ ಬ ಹೆಂಗ್ ಸಿಸ್ಟಮೆಟಿಕ್ ಕಾಲೇಜ್ ಅಂದ್ರೆ ನೀಟ್. ತ್ತಿರ್ಬೇಕು ಡೆವಲಪ್ ಮಾಡ್ಬೇಕು ಡೆವಲಪ್ಮೆಂಟ್. ಫೀಸ್ ತಗೊಂಡ್ರ ತೋಲಿ ಸ್ವಲ್ಪ ಕಾಲಜ್ ಡೆವಲಪ್ ಅವ್ರು ಕಾಲೇಜೇ ಡೆವಲಪ್ ಇಲ್ಲ ಒಂದು ತರ್ಟಿ ಫೋಿ. ತೌಸಂಡ ಜಾಸ್ತಿ ತೋಲಿ ಅದು ಡೆವಲಪ್ ಇರ್ಬೇಕ ನೋ ಸ್ಮಾರ್ ಬೋರ್ಡ್ ಇರ್ಬೇಕ ಬ್ರಾಂಚ್ ಎಲ್ಲ ಇಬೇಕು. ಫ್ಯಾನ್ ಈಸಿ ಫೆಸಿಲಿಟಿ ಇರ್ಬೇಕು ಅಂತವೆನು ಮೆಡಿಕಲ್ ಕಾಲೇಜ್ ಅಂದ್ರೆ ಹೆಂಗ ಇರ್ಬೇಕು. ಹ್ಮ್ ಯ ಆದ್ರೆ ನಮ ವಿಜಯಪುರದಾಗ ಜಾಸ್ತಿ ಇರ್ತದ ಬಿಸಿಲು.
ಹೌದ್ರಿ ಬಿಜಾಪುರ್ ಕೇಳಿವಲ್ರಿ ಬರ್ತಿ ಬಿಸ್ಲೈತ್.
ಹ್ಮ್ ಮತ್ ಅದಕ್ಕೆ ಅಂತೇಳಿ ಈಗೆಲ್ಲ ಕರೆಕ್ಟ್ ಆಗಿ ಎಲ್ಲ ಮೇಂಟೈನ್ ಮಾಡಕ್. ಏನಿಲ್ಲ ಹಂಗೆ ಡೆವಲಪ್ಮೆಂಟ್ ಫೀಸ್ ನಂಬ ಟ್ವೆಂಟಿ ತೌಸಂಡ್ ಬರೆ.
ಅಂದ್ರೆ ಈಗ ಐದುವರೆ ವರ್ಷಕ್ ಟ್ವೆಂಟಿ ತೌಸಂಡ್ ಅಂದ್ರೆ ಫುಲ್ಲು. ಹಾ ಹಾಂದ ಆದ್ರೆ ಡೆವಲಪ್ ಮಾಡ್ಬೇಕರೀ. ತಗೊಂಡ್ರೆ ತಗೊಳ್ಳಿ ಅಮೌಂಟ್ ಯಾಕಂದ್ರೆ ಇನ್ನ ಇನ್ನೊಂದ್ಸಲ ಸೇರ್ಬೇಕಂದ್ರೆ ಡೆವಲಪ್.
ನಮಗ್ ತಿಳಿಬೇಕಂದ್ರೆ ಈಗ ಬೋರ್ಡ್ ಮೇಲೆ ಅವ ರೆಸ್ಟ್ ಅಂತ್ ತಿಳಸ್ಬೇಬೇಕು ಅದೇ ಸ್ಮಾಟ್ ಬೋರ್ಡ್ ಇದ್ರೆ ಮುಗ್ಧಯಿತು
ಹಾ ಹೌದ್ರಿ ಕರೆಕ್ಟ್ ಒಂದ್ ಸ್ವಲ್ಪ ಪಿಕ್ಚರ್ಸ್ ಹಾಕಿದ್ರೆ ತೆಲೆಕ್ ಹಕವ್ರಿ ಹುಡ್ರಿಗೆ
ಹಾ ಯೂಟ್ಯೂಬ್್ದಾಗ ತೋರ್ಸ್ಬೋದು ಗೂಗಲ್ದಾಗ ಮಾಡ್ ಅಪ್ ಪ್ರಜೆಕ್ಟ್ರ್ ಎಲ್ಲ ಯಾ ಕಾಲದಾಗ ನ್ ಕಾಲ ಪ್ರಜೆಕ್ಟ್ ತೋರ್ಸಿದೆ ಅದು ತೋರ್ಸಿದೆ ಈಗ ನಮ ದೋಸ್ತು ಹ್ಮ್ ಮ್ಯಾಕ್ಸ್ಬ ಅದ ದೊಡ್ಡ ದೊಡ್ಡ ಸ್ಮಾರ್ಟ್ ಟಿವಿ ಮ್ಯಾಕ್ಸ್್ದ ಎಕ್ಸ್ಪ್ಲೇನ್ ಮಾಡಕೊಂತಾರ ನಮ್ ದಸ್ತೊಬ್ಬ ಗದಗದಾಗ ಅವ್ನೆ ಡಿ ಜಿ ಮ್ ಕಾಲೇಜ್ಾಗ ಅಲ್ಲೆಲ್ಲಾ ಸ್ಮಾರ್ಟ್ ಬೋರ್ಡ್ ಅವ ಮ ಮೈಸೂರ್ದಾಗ ಗೌರ್ಮೆಂಟ್ ಕಾಲೇಜ್ದಾಗೋಬ ಅದನ ಅಲೆಲ್ಲಾ ಸ್ಮಾರ್ಟ್ ಬೋರ್ಡ್ಸ್ ಅದಾವ ಎಲ್ಲ ಸಿಸ್ಟಮ್ಯಾಟಿಕ್ ಅದ ನಂಬಲ್ ಹಿಂಗ ಅದ
ಇರ್ಬೇಕ್ರೀ ಸಿಸ್ಟಮೆಟಿಕ್ಗ ಒಂದ್ ಸ್ವಲ್ಪ ಎಲ್ಲ
ಮೆಡಿಕಲ್ ಕಾಲೇಜ್ ಹ್ಮ್ ನಾವ ಏನ್ ಪ್ರೊಫೆಷನಲ್ ಕೋರ್ಸ್ ಹೋದ್ರಪ್ಪಾ ನಮ್ ಹೆಂಗ ಪೂರಾ ಚೆಷ್ಟೆ ಮಟ್ಟಿಡಬೇಕ ಎಲ್ಲಾ ನಮ ತಿಳಿಬೇಕಂದ್ರೆ ಈಗ ನೋಡ ಅವ್ರ ಚಲ ತಿಳಿಸ್ಲಿಲ್ಲ ಮಾಡ್ಲಿಲ್ಲ ಅಂದ್ರೆ ನಾವು ಮತ್ಂದ್ ಫರ್ಗಿಾ ಇದ್ದೇವಂದ್ರ ಕಾಲೇಜ್ ರೆಸ್ಪೆಕ್ಟ್ ಅ್ತದ ಬರಿ ಪ್ರೆಜಾರ್ ಅಕಿದ್ರ ಆಗದಿಲ್ಲ ಅವ್ರ್ ಕೂಡ ಫೆಸಿಲಿಟಿನ್ ಇರ್ಬೇಕು
ಹೌದ್ರಿ ಇವಾಗೆಲ್ಲಾ ಸಬ್ಜೆಕ್ಟ್ ಎಲ್ಲ ಟಫ್ ಪೇಪರ್ ಕೂಡ ಟಫ್ ತಐತಾರಲ್ರರಿ ಎಲ್ಲ ಯೂನಿವರ್ಸಿಟಿಗ ನಿಮ್ದು ಒಂದ್ ಬೇಕಾದ್ರೆ ಎರಡು ಬೇಕ ಇದ್ದಂಗಿರ್ತ್ತ
ಹ್ಮ್ ಪೇಪರ್ ಒಂದ ಪೇಪರ್ ಡು ಹಿಂಗ್ ಇರ್ತಾವ ಅದಕಂತೇಳಿ ತಿಳ ಅವ್ರೆಲ್ಲಾ ಅಂಡರ್ಸ್ಟಾಂಡ್ ಮಾಡ್ಕೋಬೇಕು ಇಗ್ಲಿಂದ ಚಲೋ ಫ್ಯಾಸಿಲಿಟಿ ಕೊಟ್ಟು ಒದ್ದ್ಸ್ಬೇಕು ಮೇನ್ ಅಂದ್ರ ಪಿಕ್ಚ್ ಸಾಸ್ಕೃತ ನಮಗ್ ಸೀನಿಯರ್ಸ್ ತ್ರ ಆರಾಮ ಒಂದ ತಿಂಗಳದೇ ಮಾಡಬೋಬುಹುದ್ ಅಷ್ಟೊಂದು ಟೆಂಕ್ಷನ್ ತಗೋಡಂದ್ರ
ಅಂದ್ರ ಲಾಸ್ಟ ಓದಿದ್ರ ಆಯ್ತ ಅಂತ ಏನ್ರೀ ಚಾಸ್ರು
ಲಾಸ್ಟ್ ಒಂದ್ ತಿಂಗಳ ಕವರ್ ಮಾಡಬೋಹುದು ಅ ನಾವು ಏನ್ ಮಾಡ್ಬೇಕ ಅಂದ್ರು ನಾವು ಓದಕ್ ಂತೀವಿ ಜರಾಜರ ಅದನ್ನ ಯಾಕಂದ್ರೆ ಸೀನಿಯರ್ಸ್ ಮತ್ ಕೇಳಬಾರ್ದ ಅದು ಒಂದು ಒಂದು ಈಗ್ಲಿಂದ ಹ್ಕಂತ ಹೋಗಬಕ್ ನಾವು ಅವ್ರ ಏನ್ ಹೇಳ್ತಾರ
ತಾರೀ ಅವ್ರು ಅವ್ರ ಟ್ಯಾಲೆಂಟ್ ಇರ್ತತಿ ಒನ್ ಮಂತ್ನ್ಗ ನಮ್ ಟ್ಯಾಲೆಂಟ್ ಯಾರಿಗ್ ಗೊತ್ದ್
ನಮ್ ಪ್ರೆಜಾರ್ ಬಾಳ ಬಳ ಈಗ್ಲಿಂತ ನಾವು ಓದ್ಕೊಂಡು ಹೋಗಬೇಕ ನಾವು ಯಾಕೆಂದ್ರೆ ಫೈನಲ್ ಆಗಿ ಲಾಸ್ಟ್ ಯಾವದೇ ಎಕ್ಸ್ ಯಾವ್ದದ ಕೋರ್ಸ್ ಇರ್ಲಿ ಫೈನಲಿಗಿ ಮಾಡಕ್ ೋದ್ರ ಆಗೋದಿಲ್ಲ ನಾವು ಯಾಕಂದ್ರೆ ಅದ್ರ ಫೇಲ್ ಆಗಿಬಡ್ತವಿ ಫೈನಲ್ ಗಿ ಬಾಳ ಇರ್ತತ್ ಮತ್ ಸಾಯಂಕಾಲ ಬಾಜಿ ಎಲ್ಲ ಓದಿರ್ದಿರ್ತಾರ ನಾವು ಓದಿರ್ಂತ ಕುಂತ್ ಚಿಟ್
ಹ ಸಿಟ್ ಸಿಟ್ ಬರ್ತತಿ ಪ್ರೆಜರ್ ಬರ್ತತ್ ಮೈಂಡ್ ಸ್ಟ್ರೆಸ್ ಆತಂದ್ರೆ ಇನ್ನು ಏನೋ ಇದಲ್ಲಿಏನುದಿಲ್ಲ ಇರೋದ ಓದೋದಲ್ರರಿ
ಈಗ ಪ್ರೊಫೆಷನಲ್ ಕೋರ್ಸ್ ಎಕ್ಸಾಮ್ ಮೆತಡ್ ಏನಂದ್ರ ನಾವ್ ನೋಡು ಫಸ್ಟ್ ಎಲ್ಲಾ ಕರೆಕ್ಟಗಿ ಓದ್ಕೋಬೇಕು ಇಲ್ಲಿ ನಾವು ನೈಂಟಿ ಪರ್ಸೆಂಟ್ ಓದಿದ್ವಿ ಅಂದ್ರ ನಮಗ ಈಗ ಮತ್ತೊಂದ್ ಸತಿ ರಿವಿಜನ್ ಮಾಡೋ ಟೈಮ್ ಬರೀ ಫಿಫ್ಟಿ ಪರ್ಸೆಂಟ್ ಅಷ್ಟೇ ನೆನಪ್ ಇರ್ತದ ಹಿಂಗ ಪರ್ಫೆಕ್ ರಿವಿಜನ್ ಮಾಡಿ ಇಲ್ಲಿ ಎಷ್ಟು ಹತ್ ಸಲ ರಿವಿಜನ್ ಮಾಡಿದ್ರ ಅಲ್ಲಿ ಎಕ್ಸಾಮ್ ಅಲ್ದಾಗ ಕುಂತಾಗ ಬರೇ ನಮದು ಒಂದು ಪೊರ್ಟಿಪರ್ಸೆಂಟ್ ನೆನಪ್ ಪುಳಿತೆ ಪೊರ್ಟಿರ್ಸೆಂಟ್ ಬರಿನಾ ಬರೀ ಒಂದು ತರ್ಟಿ ಪರ್ಸೆಟ್ ಬ ತ್ತ್ ಅಲ್ಲಿ ಅಷ್ಟೇ ಅಷ್ಟ ನೆನಪಿದ್ರನ್ ಇಲ್ಲಿ ಪೂರಾ ಎಷ್ಟು ಪರ್ಫೆಕ್ಟ್ ಆದ್ರೂನು ಅಲ್ಲಿ ಪ್ರೆಷರ್ ಇರುತ ಒಂದು ನೀವು ನೋ ಎಷ್ಟು ಓದಿದ್ದಿದ್ರ ಅಲ್ಲಿ ಪ್ರೆಜರ್ ಬೇರೆ ಇತ್ತ ಅದಕ್ಕೆ
ಅದ ಇದಿಗ್ ಹತ್ ಮಾರ್ಸಸ್ಗೆ ಇಷ್ಟ ಪೇಜ್ ಬರಕ್ ಅಂತ ಇರ್ದತ್ರಿ ನಮಗೆ ನಾಕ್ ಪೇಜ್ ಆನ್ಸರ್ ಗತ್ತರ್ದ ಅದ್ನ ಆರು ಪೇಜ್ ಮಾಡಕಂತ ಅದು ಒಂದ್ಸ
ಹಾ ಎಕ್ಸ್ಟೆಂಡ್ ಮಾಡಕ್ ಆಗಲ್ಲ ಅಲ್ಲಿ ಯೋಚನೆ ಮಾಡಿ ಯೋಚನೆ ಮಾಡಿ ಎಕ್ಸ್ಟೆಂಡ್ ಮಾಡಕ್ ಆಗಲ್ಲ ಇಲ್ಲಿಂದ ಪೂರಾ ಇದ್ದಿದೆಲ್ಲ ಎಲ್ಲಾ ಪ್ರಾಕ್ಟೀಸ್ ಮಾಡ್ಬೇಕು
ಹಾ ಎಲ್ಲ ಪ್ರಾತಿ ಡಯಾಗ್ರಾಮ್ ಡಯಾಗ್ರಾಮ್ಸ್ ಮೇನ್ರೀ ಯಾಕಂದ್ರೆ ಡೈಗ್ರಾಮ್ಸ ಇಂದಾನೇ ಇದು ಮಾಡ್ಕೊಡ್ತಾರೆ ಮಾರ್ಸ್ ಗುಳ ಜಾಸ್ತಿ.
ಹ್ಮ ಡಯಾಗ್ರಾಮ್ಸ ಪರ್ಫೆಕ್ಟ ಆಗ್ಬೇಕು ಇಲ್ಲಿಂದ ಡಯಾಗ್ರಾಮ್ಸ ಅದೆಲ್ಲ ನೋಡ್ಕೊಂತ ಹೋಗಬೇಕು.
ಹಾ ಒಂದ್ ಸ್ವಲ್ಪ ತೆಗಿತಿರ್ಬೇಕ್ ಡಯಾಗ್ರಾಮ್ಸ ಕೂಡ ಯಾಕಂದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಅಟ್ರ್ಯಾಕ್ಟ ಆಗ್ತವ್ರೀ.
ಅನೋಟಮಿ ಅನೋಟಮಿದಾಗ ಅಂದ್ರ ಡಯಾಗ್ರಾಮ್ ಇಂಪಾರ್ಟೆಂಟ್ ಅಂತ ಅನೊಟಮಿ ಇತ್ತುಂದ್ರ ಡಯಾಗ್ರಾಮ್ ಫಿಕ್ ಸ್ ಇರ್ಲೇಬೇಕಲ್ಲಿ.
ಹಾ ಹೌದ್ರೀ ಕರೆ.
ಮತ್ತೆ ಈ ಫಿಸಿಯೋಲಜಿದಾಗ ಮತ್ ಚಾಟ್ರ ಇರ್ಬೇಕು ಫ್ಲೋ ಚಾಟ್ ಇರ್ಬೇಕು ಈ ಇವಾಗ್ ಅವೆಲ್ಲಾ ಇರ್ತಾವಲ್ಲ? ಇದು ಡಯಾಗ್ರಾಮ್ ಇರಬೇಕ್ ಮತ್ ಅದ್ರ ಸೈಜ್ ಶೇಪ್ ಇಂತಥವೆಲ್ಲ ಡಯಾಗ್ರಾಮ್ ಹಾಕ್ಬೇಕು ಸಣ್ಣ ಪು ಟ್ಟ ಅಟ್ರಾಟಿವ್ ಇರ್ಬೇಕು ಪೇಪರ್ ಅಂದ್ರ ಅಟ್ರಾಕ್ಟಿವ್ ಅವರ್ ನೋಡಣ ಚಲೋ ಬರ್ದಾನ ಅಂತ ಹೇಳಿ ಒಂದ ಎರಡ್ ಮಾರ್ಕ್ ಹೆಚ್ ಕೊಡಂಗ ಇರ್ಬೇಕು ಈ ನೋಡ್ರಿ ಮೆಜೋರಿಟಿದಾಗ ಈ ಹತ್ತು ಮಾರ್ಕ್ಸ ಗ ಎಂಟು ಮಾರ್ಕ್ಸ ಕೊಡಲ್ಲ ಅಂತ ಅದೇ ಡಯಾಗ್ರಾಮ್ ನಾವೆಲ್ಲ ಅವರ್ಗ್ ಒಟ್ಟ ಆಪ್ಷನ್ ನೇ ಇರ್ಬಾರ್ದು
ಆಪ್ಷನ್ ಹ್ಯಾಂಡ್ ರೈಟಿಂಗ್ ಚಲೋ ಇಲ್ಲ ಅಂದ್ರೆ ಪಾಯಿಂಟ್ಸ ವೈಸ್ ಬರ್ಕಂತ ಹೋಗ್ಬೇಕ್ರೀ ಪ್ಯಾರಾಗ್ರಾಫ್
ಹ್ಮ ಪ್ಯಾರಾಗ್ರಾಫ್ ಯಾವ ಯಾವ್ದೇ ಹ್ಯಾಂಡ್ ರೈಟಿಂಗ್ ಹಂಗನ ಇರಲಿ ಪ್ಯಾರಾಗ್ರಫ್ ಬರ್ಯಕೆ ಹೋಗ್ಬಾಡ್ದು. ಪಾಯಿಂಟ್ಸ ಏ ಬರಿಬೇಕ ಮೆಜಾರಿಟಿ ಪಾಯಿಂಟ್ಸ ನಿಂದ ನಮಗ ಬರಯೋ ಒಂದ್ ಮೆತಡ್ ಇರುತ್ ಅದು ಎಲ್ಲ ಟೀಚರ್ಸ್ಗ ಸೀನಿಯರ್ಸ್ ಗೆ ಕೇಳ್ಕೋಬೇಕ ಈಗ ಹಿಂಗ ನೋಡ ಈಗ ಸೀನಿಯರ್ಸ್ ಜಾಸ್ತಿ ಮಾರ್ಕ್ಸ ಬಂದ್ ಅಂತರು ಪೇಪರ್ ಸ್ಕ್ಯಾನ್ ಕಾಪಿ ತೊಬೊಕ್.
ಹ ಸ್ಕ್ಯಾನ್ ಕಾಪಿತಾ ಅವ್ರ ಹೆಂಗ್ ಬರ್ದಾರೊ ಓದ್ರಿ ಕರೆಕ್ಟ ಡಯಾಗ್ರಾಮ್ ಎಷ್ಟ ಎಷ್ಟ ಹಾಕ್ಯರ ಹಾ ಹತ್ ಮಾರ್ಸಿಗೆ ಎಷ್ಟ?
ಹ್ಮ ಈಗ ನೋಡ ಹತ್ ಮಾರ್ಸಿಗ್ ಏನ್ ನಾವು ಅಲ್ಲಿ ಏನ್ ಹಿಂಗ ಆನ್ಸರ್ ಶೀಟ್ ಅವ ಸುಮಂದ ಎಂಟ್ ಹತ್ ಪೇಜ್ ಬರದ್ ಬಿಟ್ ಹಿಸ್ಟ್ರಿ ಟೈಪ್ ಅದಂಗ ಬರಲ್ಲ ಅಲ್ಲಿ ಕರೆಕ್ಟ ಆರ್ ಪೇಜ್ ಕೊಟ್ಟಿರ್ತಾರ್ ಅಂತ. ಅದ್ರಾಗ ಇಷ್ಟು ಮಾರ್ಕ್ಸ ಬರೋಷ್ಟು ಕೆಪಾಸಿಟಿ ಇರ್ಬೇಕು ಅದ್ರೊಳಗೆ ಅಷ್ಟು ಕಂಟೆಂಟ್ ಇರ್ಬೇಕು ನಮ್ಗೆ.
ಹೌದು ಕರೆಕ್ಟ ಇಷ್ಟ ಕಂಟೆಂಟ್ ಅಂತ ಇರ್ಬೇಕು.
ಹ್ಮ ಯೂಸ್ಲೆಸ್ ನಾವು ಹಿಸ್ಟ್ರಿ ಬರ್ದಂಗ ಬರ್ದ್ವಿ ಲಾಸ್ಟ ಎರ್ಡ್ ಪೇ ಎರಡ್ ಪೇಜ್ಗಳು ಇಂಪಾರ್ಟೆಂಟ್ ಬರ್ಯೋದಿತ್ ಅಂದ್ರ ಇಲ್ಲಿ ಬರಿಬೇಕ ಆಯ್ತ ನೆಕ್ಸ್ಟ ಕ್ವಶನ್ ಅಟಂಪ್ ಮಾಡಕ್ ಆಗಲ್ಲ ಆಯ್ತ ಅಲ್ಲಿಗೆ ಬಿಟ್ಟು ಬಿಡುಬೇಕಾಗುತ್ ನಾವು.
ಪ್ರೆಜರ್ ಬಂದ್ ಬಿಡ್ತರಿ ಆಮೆಕ್ ಅದು ಹತ್ ಮಾರ್ಸನವು ಎಷ್ಟ ಕ್ವಶನ್ ಇರ್ತವ್ರೀ ನಿಮಗೆ? ನಾಕ್ ಕ್ವಶನ್ ಅಂದ್ರೆ ನಾಲ್ಕು ಕ್ವಶನ್ ಅಂದ್ರೆ ಅಲ್ಲೇ ಆರ್ ನಾಕಲ್ಲಿ ಇಪ್ಪತ್ನಾಕು ಪೇಜಸ್ ನೀವು ಹತ್ಮಾರ್ಸ್ನವ್ ನೀವು ಬರಿಬೇಕಲ್ರಿ ಅಲ್ಲಿಗೆ?
ಪೇಜ್ ಇಪ್ಪತ್ನಾಲ್ಕು ಪೇಜ ಮೂರು ತಾಸ್ನಾಗ ಬರದ್ರುನು ಎಂ ಸಿ ಕ್ಯೂ ಮತ್ತು ಐದು ಮಾರ್ಕ್ಸಿನ್ ಕ್ವಶನ್?
ಹ ಎಂ ಸಿ ಕ್ಯ ಐದ್ ಮಾರ್ಕ್ಸ ಎಂ ಸಿ ಕ್ಯೂ ಒಂದ್ ಏನಿಲ್ಲ ಅಂದ್ರ ಇಪ್ಪತ್ತರ ತ ಒನ್ಕಂದೇನ್ ರೀ.
ಹ್ಮ ಇಪ್ಪತ್ ಎಂ ಸಿ ಕ್ಯೂ ಇರ್ತವ್ ಅವ್ನು ಮತ್ ಅದಕ್ ಕ್ಕು ನೋಡ ಐದ್ ಆರು ಕ್ವಶನ್ ಅಷ್ಟೇ ಹಿಂಗ್ ನೋಡಣ ಬರ್ತವ ಅಂತ ಉಳಕಿದ್ ಎಲ್ಲ ಕಾಂಪ್ಲೆಕ್ಸ
ಹ ಕಾಂಪ್ಲೆಕ್ಸ ಇರ್ತವ್ರಿ ಇದ ಮೆಡಿಕ್ ಕಲ್ ಯುನಿವರ್ಸಿಟಿ ಆರ್ ಜೆ ಇದು ರಾಜೀವ್ ಗಾಂಧಿ ಯೂನಿವರ್ಸಟಿ ಹಂಗೆ ತಗಿತಾರೆ ಬೆಸಿ ಕೂಡ ವಷ್ಟ ಕ್ವಶನ್ಸ ಕೊಟ್ಟಿರ್ತಾರೆ ಅಷ್ಟೇ ಹ ಹ ಇಪ್ಪತ್ರ ಒಂದ ಹತ್ ಕೊಡ್ತಾರೇನ್ ಅಷ್ಟೇ ಅಲ್ರಿ ಈಜಿ ಆಮ್ಯಾಗ್ ಕೊಡೋದಿಲ್ಲ.
ಈಜಿ ಹತ್ತದಾಗ ಒಂದ್ ಆರು ನಿಂಗ್ ನೋಡೋಣ ಬರಂಗ್ ಕೊಡ್ತಾರೆ ಇನ್ನೊಂದ್ ನಾಲ್ಕು ಜರಾ ಸ ಯೋಚನೆ ಮಾಡಂಗ್ ಕೊಡ್ತಾರ ಕನ್ಫ್ಯೂಷನ್ ಇನ ಹತಂತರ ಕಾಂಪ್ಲೆಕ್ಸ ಇಟ್ಟಿರ್ತಾರ ಜರಾ
ಅಂದ್ರೆ ನಮಗೆ ಗೊತ್ತಿದ್ರು ಕೂಡ ನಮ್ದ ಒಟ್ಟ ಟೂ ಆಪ್ಷನ್ ಚೂಸ್ ಮಾಡತಿರ್ತತಿ ಮೈಂಡ್ ಇದು ಇರ್ಬೋದ ಇದು ಇರ್ಬೋದ? ಹಂಗ್ ಹಂಗ್ ಕೊಟ್ಟಿರ್ತಾರೆ ಯಾಕಂದ್ರೆ ಎಲ್ಲರನು ಸ್ವಲ್ಪ ಇದು ಮಾಡಾಕಲ್ರಿ. ಎಲ್ರು ರ‍್ಯಾಂಕ್ ಎಲ್ಲ ಇರು ಡಿಸ್ಟಿಂಕ್ಷನ್ ಎಲ್ಲಾರು ಎಪ್ಪತ್ತೈದ ಪರ್ಸೆಂಟ್ ಮೇಲ್ ತೆಗಿತ್ ಅಂದ್ರೆ ಅವ್ರಿಗ್ ಕೂಡ ಇದಾಗಲ್ಲ ಪೇಪರ್ ಎಂತ ತಗ್ದವಂತ ಅವ್ರಿಗೆ ಇದಾಗಲ್
ಹಂಗೆ ಆತ ಮತ್ತ ಎಲ್ಲಾ ಅವ್ರಿಗ ಇದ ಆತ್ ಸಮಸ್ಯೆ ಅದ್ಕಂತೇಳಿ ಎಲ್ಲರು ನೋಡಿ ವ್ಯಾಲ್ಯೂ
ಇದು ಸ್ಪ್ಲಿಟ್ ಹಾಕವೇನ ಅಲ್ರರಿ ಪೇಪರ್ ಗಳೆಲ್ಲಾ
ವಾಲಯೇಷನ್ ಈಕಡ ಈ ಡಿಸ್ಟಿಕ್ ಇದ ಆ ಡಿಸ್ಟಿಕ್ ಹೋತಾವ್ ಆ ಡಿಸ್ಟಿಕ್ ಇಂದ ಈ ಡಿಸ್ಟ್ರಿಕ್ಟ್ ಗೆ ಬರ್ತಾವ್ ಈ ಕಾಲೆಜ್ ಯಿಂದ ಕಾಲಜಿ ಮತ್ತು ಆನ್ಲೈನ್ ವ್ಯಾಲ್ಯೂಯೇಷನ್ ಲಾಪ್ ಟಾಪ್ ದಾಗ ವ್ಯಾಲ್ಯೂಯೇಷನ್ ಮಾಡಕ ಆತದ ಇದೆಲ್ಲಾ ಸ್ಕ್ಯಾನ್ ಮಾಡಿ ಈಗ ಹ್ಮ್ಂ ಈಗ ನೋಡಿ ಬಿ ಎಲ್ ಡಿ ದಾಗ ನಾವು ನಾವು ಬಿ ಎಲ್ ಡಿ ದಾಗೆ ಸೆಂಟರ್ ಬರ್ದ್ವಿ ಅಲ್ಲಿಂದ ಸ್ಕ್ಯಾನ್ ಮಾಡಿ ಆ ನಾವು ಆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸಬ್ಮಿಟ್ ಮಾಡೋದವು ಸ್ಕ್ಯಾನ್ ಕಾಫಿ ಅವ್ ಸ್ಕ್ಯಾನ್ ಕಾಪಿ ಅವ್ರ ಎಲ್ಲಾ ಕಲೆಕ್ಟ್ ಮಾಡ್ಕತಾರ ಕಲೆಕ್ಟ ಮಾಡಕೋಡ ಈ ಡಿಸ್ಟಿಕಿಂದ್ ಈ ಡಿಸ್ಟಿಕ್ಟಿಂದ ಈ ಡಿಸ್ಟಿಕದ ಈ ಡಿಸ್ಟಕಂದ್ ಮಾಡ್ಕೊಂಡ ಸಂಪೇಟ್ ಮಾಡಿಬಿಡ್ತಾರ ಅವ್ರು ಹಂಗೆ ಅವ್ರಗೆ ನಾವ್ ನಾವ್ ವ್ಯಾಲೆಟ್ ಮಾಡೋರಿಗೆ ಅವ್ರಿಗೆ ಏನ್ ನೇಮ್ ಗೊತ್ತಾಗಲ್ಲಾ ಏನ್ ಗೊತ್ತಾಗಲ್ಲಾ ಸುಮನ್ ಹಂಗೆ ಒಂದು ಪೇಪರ್ ಮೂರು ಸಲೇ ಚೆಕ್ ಆತಾವ
ಹಾ ಅಂದ್ರೆ ಮತ್ತೆ ಆನ್ಲೈನ್ ಚೆಕಿಂಗ್ ಅನ್ಸ್ತತ್ರಿ ನಿಮ್ದಲ್ಲಾ ಫುಲ್ ಹ ಒಂದ
ಫೀಸ್ ಅಂತೇಳಿ ಆನ್ಲೈನ್
ಆನ್ಲೈನ್ ಬೇಸ್ ಬಿಡ ಅಂದ್ರೆ ಈಗ ಆನ್ಲೈನ್ ಆಗಂದ್ರ ಅವ್ರು ಎಷ್ಟು ಕೊಡ್ತಾರೆ ಏನ್ ಓದತರ ಕೊಟ್ಟ ಮೇಲೆ ಡಿಪೆಂಡ್ ಆಗ್ಬಿಟ್ಟೈತೆ
ಹ್ಮ್ ನಿಲ್ ಬೈ ಕಾಲ್ ಮಾಡ್ತ್ ಮತ್ತ್
ಹಾ ಸರಿ